ಹಾ ಕೇಳ್ಸ್ತಿದೆ ಬ್ರೋ ಏನ್ ಮಾಡ್ತಿದ್ರಿ.
ಸುಮ್ನೆ ಕುಂತಿದ್ದೆ ಬ್ರೋ ನೀವು.
ಹಾ ನಾವು ಬ್ರೋ ಈಗ ಹಂಗೆ ಊಟ ಮಾಡ್ಕೊಂಡ್ ಹಂಗೆ ವಾಕ್ ಮಾಡ್ಕೊಂತ ಬಂದ್ವಿ.
ಹ್ಮ್ ಊಟ ಆಯ್ತಾ.
ಟ ನಿಮ್ಮದು.
ನಮ್ದು ಆಯ್ತ ಬ್ರೋ ಏನ್ ಮಾಡ್ರಿ ಊಟ.
ಸಂಬರ್ ಮಾಡಿದ್ದೀವಿ ಬ್ರೋ ನೀವು.
ನಾವು ಮುದ್ದೆ ಮನೆದಿನಲ್ಲ.
ಏನ್ ಬ್ರೋ ಮುಂಚೆ ಅವಾಗವಾಗ ಮಾಡ್ತಾ ಇದ್ರಿ ಇವಾಗ ಏನ್ ಕಾ ಮಾಡ್ತಾ ಇಲ್ಲ ಏನ್ ಇ
ಎಲ್ಲಿ ಬ್ರೋ ಮನೆ ಇವ್ನಿ ಬಿಜಿ ಆಗಿಬಿಟ್ಟಿದೀನಿ ಬ್ರೋ.
ಮನೆ ಕಡೆ ಬಿಜಿ ಬ್ರೋ.
ಹ್ಮ ಮನೆ
ಮನೆ ಕೆಲ್ಸ ಬ್ರೋ ಮಳೆ ಬರು ನಿಮ್ ಸೈಡ್.
ಈ ಮಳೆ ಮಸ್ತ ಬ್ರೋ
ಬೋ ನಮ್ ಸೈಡ್ ಏನ್ ಬ್ರೋ ಮಳೆನೇ ಬರ್ತಾ ಇಲ್ಲ ಇವತ್ ಬಂದ್ರೆ ನಿ ಮೊನ್ನೆ ಬಂದ್ರೆ ನಿನ್ನೆ ಬರಲ್ಲ ಆತರ. ಆಗ್ತಾ ಇದೆ
ಹ್ಮ್ ಹ್ಮ್
ನಾವು ಬೆರೆ ಬಿತ್ ಬಿಟ್ಟಿದೀವಿ ಮೊನ್ನೆ ಮೆಕೆ ಜೋಳ ಬಿತ್ತಿದೀವಿ ಒಂದ್ ಐದ್ ಎಕ್ರೆ. ಇನ್ನೊಂದ್ ಐದು ಇನ್ನೊಂದ್ ಎಕ್ರೆ ಭತ್ತನಾಟ್ ಮಾಡಿದೀವಿ ಮಳೆ ಬೇರೆ ಬರೋಂಗಿಲ್ಲ ಅದ್ ಮೇನ್ ಈಗ್ ಮಳೆ ಬೇಕು ಬ್ರೋ ಜೋಳಕೆದುಕ್ಕೆಲ್ಲ.
ಮತ್ತೆ ಗದ್ದೆ ಈಗ ಗದ್ದೆ ಅಂದ್ರೆ ಈವು ಮೋಟ್ರು.
ತು ಬ್ರೋ ಬೋರ್ ಇಲ್ಲ ಬ್ರೋ ಮಾಮುಲಿ ಮಳೆ ನಮಕ್ ಮಾಡ್ಬಿಟ್ವಿ ಈ ಗದ್ದೆನ ಎಲ್ಲಾ ಮಾಡ್ತಿದಿದ್ದಾರೆ. ಎಂತ
ಹ ಹ
ಬಾರಿ ತುಂಬಾ ಸಮಸ್ಯೆ ಆಗ್ತಿದೆ ಬ್ರೋ ನಮಗೂವ.
ಹ್ಮ್ ಹ್ಮ್
ಮತ್ತೆ ಬ್ರೋ ನಿಮ್ ಕಡೆ ಎಲ್ಲಾ ಏನ್ ಕೆಲ್ಸ ಏನ್ ಹೊಲ ಹೊಲದದಲ್ಲಿ ಏನ್ ಬೆಳೆ ಬೆಳಿ
ಇಲ್ಲಿ ಬ್ರೋ ಅಂದ್ರೆ ಬೆಳೆಯಕಿನ ಅಂದ್ರೆ ಮರ್ಗಿದ್ ಜಾ
ಹಾ ಹಾ
ಅಂದ್ರೆ ತೆಂಗ ತೆಂಗು ಅಡ್ಕೆ ಗಿಡ ಹುಣ್ಸೆ ಗಿಡ ರಾಗಿ ಇದ್ದ ರಾಗಿ ಜಾಸ್ತಿ ಇಲ್ಲಿ ಜೂನ್ ಜುಲೈ ಅಲ್ಲಿಯದು- ಹ್ಮ್ ಮೌನಣ್ಣು ಸಿಗಲ ಅಲ್ವಾ. ಮಾವಿನೆಣ್ಣು ಮಾರುದ್ವಿ ಮಾವಿನೆಣ್ಣು.
ಹಾ ಎಷ್ಟಯ್ತು ಬ್ರೋ
ಅಂದ್ರೆ ಗಿಡಗಳು ಅಂದ್ರೆ ನಾವು ಗಿಡಗಳನೆ ಕೊಡ್ತೀವಿ.
ಆಯ್ತ್ ಅದೇಬ್ರು ಕೇಣಿ ಕೊಡ್ತಾರಲ್ಲ ಆತರನ.
ಹಾ ಅಂದ್ರೆ ಹ ಒಲನೆ ಕೊಡ್ತಿವಲ್ಲಾ ಆತರ ಹ್ಮ್ ಅಂದ್ರೆ ಸ್ಪೀಡ್ಗಳ ಎಷ್ಟ ಅಮೌಂಟ್ಟಂತ
ಹಾ ಹಾ ಹೆಂಗಾಯ್ತು ಬ್ರೋ ಈ ಸತಿ ಪ್ರಾಫಿಟ್ ಆಯ್ತಾ ಇಲ್ಲ.
ಪ್ರಾಫಿಟ್ ಇಲ್ಲ ಬ್ರೋ ಅಷ್ಟನ್ಲ ಪರವಾಗಿಲ್ಲ ಒಂದ್ ರೇಂಜ್ ಆಗಿದೆ.
ಒಂದ್ರ ಇಂಚ್ ಯದಾ
ಅಂದ್ರೆ ಒಂದು ಐವತ್ತು ಗಿಡ ಇದೆ ಅಷ್ಟೇ
ಹಾ ಐವತ್ ಗಿಡ ಆದೆ ಅಕ್ಷ ಅವರು
ಹ್ಮ್ ಐವತ್ತಡ್ ಅಷ್ಟೇ ಒಂದ ಎಷ್ಟೊಂದ್ ಮರದ ಮುಖಾಲಿ ಯಾರ ಬ ಅದು ಅಂದ್ರೆ ಯಾವ ತರ ೆ ಅದು ಹೆಂಗ್ ಹೇಳಕ್ ಬತಿಿಲ್ಲ ಅಂದ್ರೆ ಕ್ರೇಡ್ ಲೆಕ್ಕ ಅಂತಾನೂ ಬರಲ್ಲ
ಹಂಗಲ್ಲ ಬ್ರೋ ಈಗ ಮಾಮೂಲಿ ನಿಮ್ಮ್ ಅಂದಾಜಿಗೆ ನಿಮ್ ನಿಮ್ ಪ್ರಕಾರ ಒಂದ್ ಗಿಡ ಎಷ್ಟೇ ಎಷ್ಟು ಸಾವಿರ ಕೊಡ್ಬೋದು
ಅಷ್ಟು ಅಷ್ಟೊ ಗಿಡ ಇಲ್ಲ ಈಗ ಒಂದ್ ಹತ್ತನೇ ಗಿಡ ಆದಂದ್ರೆ ಒಂದ್ ಇಪ್ಪತ್ತೈದು ಮೂವತ್ ಸಾವಿರ ಕೊಡ್ಬೋದು
ಹ ಅಲ್ಲಬ್ರು ನಮ್ ಫ್ರೆಂಡ್ ಒಂದಿತ್ತು ಅವರು ಕೊಡ್ಬೇಕು ಕೊಡ್ಬೇಕು ಅಂತ ಅಂತಿದ್ರು
ಹ್ಮ್ ಹ್ಮ್
ಈಗ ಮಳೆ ಬೇರೆ ಬಿದ್ದಿದ್ದಲ್ಲ ಯಾರು ಕೇಳಂಗೆ ಇಲ್ಲ ಗರು ತಗಣಕ್ದ ಹಣ್ಣ ನಿಂದು ಅಂದ್ರೆ ಮಳೆ ಬಿದ್ರೆ ಆನೆ ಕಾಲ ಮಳೆ ಬಿದ್ರೆ ಗಣ್ಣೆಲ್ಲ ಕೆಟ್ಟಟ್ ಬಿಡತಾರ ಬ್ರೋ
ಹಾ ಹಾ
ಹಂಗುತ್ತೆ ಯಾರ ತಗಕೋಕು ಇದು ಮಾಡ್ತಿಲ್ಲ ಬರು ಮಾಮೂಲಿ ಒಂದ ಹ ಸಾವಿರಕ್ಕೆ ಹದಿನೈದು ಸಾವರಕ್ಕೂ ಯಾರು ಕೇಳೋದ ಅನ್ಸುತ್ತೆ ಬರು ಅನ್ನ
ಅಂದ್ರೆ ಹೊಸ ಅಂದ್ರೆ ಗಿಡಗಳು ಹಳೆವಾ ಇಲ್ಲ ಇವ
ಇಲ್ಲ ಬ್ರ ಒ್ ಹದ್ೈದು್ ವರ್ಷದ ಗಿಡಗಳುಬ ಹಣ್ಣುಗಳೆಲ್ಲ ಸಕತ್ತತ ಬಿಟ್ಟಿದರುೋ ಎಲೆ ಎಲೆ ಒಂದೊಂದ ಅಂ್ ರ ಮಸ್ತ್ ಬಿಟ್ಟಿದೆ ಎಣ್ಣೆ ಎಲ್ಲಾ ಬಟ್ ತಗಣರೆಲ್ಲ ಏನ್ ಮಾಡ್ತಿದಿದ್ದಾರೆ ಅಂದ್ರೆ ಆನೆ ಕಲ್ ಬಿದ್ದಿದೆ ಅದನ್ ತಕಂದ ಹಣ್ ಮಾಡಕ್ ಹೋದ್ರೆ ಅದೆಲ್ಲ ಎಲ್ಲ ಕೇಳುತ್ತೆ ಹಂಗೆ ಹಿಂಗೆ ಅಂತ ಅವರು ತಿಂಕ್ ಮಾಡ್ತಿದಿದ್ದಾರೆೊಬ್ರು
ಅದು ಏಂಗ ಗೊತ್ತಾ ಬಿದ್ದಿರುತ್ತಲ್ಲಾ ಅದು ಅದ್ ಏನು ಪ್ರಾಬ್ಲಮ್ ಆಗಲ್ಲ ಏನ್ ಹೇಳಿದ್ದು
ಇಲ್ಲ ಬ್ರರು ಅದೆಲ್ಲ ನ್ ಸೈಡ್ ಅದೇ ತರ ತಿಂಕ್ ಮಾಡ್ತಾರೆ ಬ್ರರು ಎಲ್ಲರ ಅ ಆನೆ ಕಲ್ಬಿದ್ರೆ ಬ್ಲಾಕ್ ಬ್ಲಾ ಕಲರ್ ಆಗ್ಬಟ್ಟು ಮಾನಣ್ಣೆಲ್ಲಾ ಕೆಡುತ್ತೆ
ಹೆ ಗೊತ್ತಾ ಅದು ಬಿಡುತ್ತಲಮ್ಮ ಇದು ವ್ಯಾನಿಕಲ್ಲ ಅದ್ರ ಮೇಲೆಲ್ಲ ಬ್ಲಾಕ್ ಾಟ್ಸ್ ಆಗುತ್ತೆ ಒಂದ್ಮೇಲೆ ಅದ ಂದ ಸ್ವಲ್ಪ ಈ ಆಲ್ಮೋಸ್ಟ್ ಯಾರು ತಿನ್ನ ನಾವು ತಿನ್ನಲ್ಲ ಸ್ವಲ್ಪ ಒಂದ್ ನೋಡ್ಕೊಂಡು ತಿನ್ಬೇಕಷ್ಟೇ ಏನಂತೀರಾ
ಹಾ ಏನ್ ಇಲ್ಲವರು ಮತ್ತೆ ಇನ್ನೇನ್ ರೈತ್ರುಪಾಳಲ್ಲಾ ಹಿಂಗ ಯಾರವ್ರು ಮತ್ತೆ ಬೆಳೆದ್ರೆ ರೇಟ್ ಇರಲ್ಲ ರೇಟ್ ಇದ್ರೆ ಬೆಳೆ ಸಿಗಲ್ಲ ಹಜವರು
ನಮ್ ಸೈಡೆಲ್ಲಾ ಹೆಂಗುತ್ತಾ ಬಾದಾಮಿ ಮಲ್ಗೋಬ ಸೀರಾಮ್ ಅಂತ ಇದೆ ತೋತಾಪುರಿ ಗೊತ್ತಲ್ಲಾ ಉಪ್ಪಿನಕಾಯಿ ಮಾಡ್ತಾರಲ್ಲ ಹ್ಮ್ ನಾವವು ಜಾಸ್ತಿ ಒಂದ್ ಹದ್ನೈದು ಗಿಡ ಉಪ್ಪ ಉಪ್ಪ ಸೋದಾಪುರಿದೆ ನಮ್ಮ ಹತ್ರ
ಹಾ
ಅಂದ್ರೆ ಇವೆಲ್ಲಾ ಹೆಂಗ ಅಂದ್ರೆ ಬಿಟ್ಟಾಗೆಲ್ಲ ತಗೊಂಡ್ ತಗೊಂಡು ಒಂದ ಫ್ರೆಶ್ ಆಗಿ ಮಾಡ್ಕೊಂಡು ಇದಕ್ಕೆ ಉಪ್ಪಿ ಕಲ್ ಮಂಗ ಲ್ಲ್ಲ ಯೂಸ್ ಮಾಡ್ತಾರೆ
ಹಾ ಇಬ್ರು ಇಲ್ಲಿ ನಮ್ ಸ್ಟೈಡ್ಲ್ಲ ಕೊಡ್ತತಿರ ಬೇರೆ ಸ್ಟೈಡ್ ಏನ್ರು ಕಳಿಸ್ತೀಾ
ಇರಕ ನಾವವು ಅಂದ್ರೆ ಗಿಡಗಳ ಅಷ್ಟೇ ಅಂದ್ರೆ ಅದ ಯೂಸ್ ಮಾಡದು ಹೇಳಿದೆ ಅಷ್ಟೆ
ಹಾ ಹಾ ಹಾ ಅಲ್ಲಬ್್ರರು ನೀವು ಸುಮ್ಮನೆ ಅದನ್ನ ಅವ್ರಿಗೆ ಇವ್ರಿಗೆ ಕೊಡೋದ ನೀವ ಯಾವ್ದಾದ್ರು ಿಂಗ ಗಿಂಗ ಫ್ಯಾಕ್ಟಿ ತರ ಮಾಡ್ಕೊಂಡ ನೀನು ಚೆನ್ನಾಗಿ ಪ್ರಾಫಿಟ್ ಮಾಡಬೋದಲ್ಲ
ಹ್ಮ ಅದೇಬ್ರು ಮಾಡ್ಬೋದು ಅತ್ತೇನ್ ಪ್ರಾಬ್ಲಮ್ ಇಲ್ಲಾ
ಹಾ ಹಾ ಅಲ್ಲ ಚೆನ್ನಾಗಿನ್ನು ಪ್ರಾಫಿಟ್ ಪ್ರಾಫಿಟ್ ಚೆನ್ನಾಗ್ ಆಗುತ್ತಲ್ಲ ನಿಮ್ಗೆ
ಹ್ಮ್ ಮುಂದೆನು ಮಾಡ ಅಂತ ಹೇಳಿದವಿ ಒಂದ್ ಸ್ವಲ್ಪ ಅಪ್ಗ್ರೇಡ್ ಆದ್ರೆ ನೋಡ ಅಂತ ಅಡಿವ್ರರು
ಹಾರು ಮತ್ತೆ ಹೆಂಗ ಟ್ರಿಪ್ ಪ್ಲಾನ್ ಮಾಡ್ತಾ ಇದೀಿ ನೀವ ಏನಾದ್ರು ಬರ್ತೀರಾ
ನಮಗ್ ಯಾವಾಗ್ರ
ಗೋ ಈಗ ಮೊನ್ನೆ ಈಗ ಒಂದ ನಾವ ಒಂದ್ ಐದ್ ಜನ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡಿದೀವಿ ನೀವು ಹಿಂಗೆ ಕಾಂಟ್ಯಾಕ್ಟ್ ಅಲ್ಲಿ ಚೆನ್ನಾಗಿದ್ರಲ್ಲಾ ಅದಕ್ಕೆ ನಮ್ಮ್ ಫ್ರೆಂಡ್ಸ್ ಎಲ್ಲ ಯಾವಾಗೂ ಮಾತಾಡ್ತಾ ಇರ್ತಯಲ್ಲ ಅವ್ರನ್ನ ಕೇಳ ನೋಡೋಣ ಅವರು ಬರ್ತಾರೇನ ಅಂತ ಹೇಳಿದ್ರು ನೋಡಿ ಬ್ರೋ ಇನ್ನೊಂದು್ ವಾರದಲ್ಲಿ ಫ್ರೀ ಆಗ್ತೀರಾ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೆ
ಹೌದಾ ಬ್ರ ನಾನುೊಂದ್ ಸ್ವಲ್ಪ ಪ್ಲೇಸ್ಗಳು ನೋಡಿದ್ದೀನಿ
ಹಾ
ಯಾವ್ದ್ರ ಹದೆ ಟ್ರೆಕ್ಕಿಂಗ್ ಮಾಡದು
ಹಾ ಬ್ರೋ
ಪ್ಲೇಸ್ ಮ ಸಕತ ಇದೆ
ಹ್ರಮಿಗೆ ಹಾ ಅವರು ಮಲ್ನಾಡ್ ಸೈಡ್ಾ ಇ್ರು ನಮ್ ಫ್ರಂಡ್ಸ್ ಆ ಕಡೆ ಸೈಡ್ ಹೋಗ ನಾ ಟ್ರೆಕ್ಕಿಂಗ್ ಹಿಂಗ್ ಈ ವೆದರ್ ಕೂಡ ಚೆನ್ನಾಗಿದೆ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ
ಹ್ಮ್ ಹ್ಮ್ ಹ್ಮ್
ಅಂತ ಅವರು ಹೇಳ್ತಾ ಇದರುಬ್ರು
ಹೌದ ಇವರ
ಈಗೊಬ್ಬರು ಹಂಗ್ರೆ ನೀವು ಕನ್ಫರ್ಮ್ ಬರ್ತೀರಾ
ಹೇಳ್ತೀನಿ ಇಬ್ರು ನನ್ ನಮ್ಗ್ ಬರ್ಬೇಕಂತ ಇದ್ದೆ ನಾನು ಟ್ರಿಪ್ ಪ್ಲಾನ್ ಮಾಡಿದ್ದೀನಿ
ಹಾ
ಹ್ಮ್ ಹಗರ್ ಜೊತೆ ಇಲಿಲ್ಲ ಅದಕ್ಕೆ
ಅಲ್ಲ ಬ್ರೋ ಯಾಕೆ ಅಂದ್ರೆ ಈಗ ನಮ್ಮ್ ಫ್ರೆಂಡ್ಸ್ ಎಲ್ಲ ಈಗ ಜಾಕೆಟ್ ಆರ್ಡರ್ ಮಾಡ್ತಿದ್ದಾರೆ ಈಗ ಒಂದ ಒಂದ್ ಜಾಕೆಟ್ ಬಂದ್ಬಿಟ್ಟು ಸೇಫ್ಟ ಫಿ ಎಲ್ಲ ನೋಡ್ಕೊಂಡು ಒಂದು ಜಾಕೆಟ್ಗೆ ಫೋರ್ ೈ ಫೈ ಕೆ ಆಗುತ್ತೆ ಒಂದು ಜಾಕೆಟ್ಗೆ
ಹಾ ಹಾ
ಹ ಅದಕ್ಕೆ ನೀವೇನಾದರು ಬರ್ತೀಿ ಅಂದ್ರೆ ನಿಮಗೆ ಒಂದು ಆರ್ ಮಾಡ್ ಬಿಡ್ತತಿ್ರು ಯಾಕೆಂದ್ರೆಟ್ರೆಿಂಗ ಹಗಗ್ ಮಾಡತೀವ ಅ್ರ ಸೇಫ್ಟಿ ಮ ಅಂತಾನೆ
ಹ್ಮ್ ಹ್ಮ್
ಅಂಗಂಗಾಗಿ
ಅದು ಒಬ್ರು ಅಂದ್ರೆ ನಾನುಬ್ಬ ನಂದ್ರೆ ಇದ್ರೆ ಇದೇ ಮಳೆ ರೈನ್ ಕೋಟು ಎಲ್ಲಾ ಇದೆ ಟೆಕತ್ಲ ಅಂದ ಇದೇನ ಹತ್ರ ಪ್ರಾಬ್ಲಮ್ ಇಲ್ಲ
ಹಾ
ಮತ್ತೆ ಟ್ರೆಕ್ಕಿಂಗ್ ಶೂಸ್ ಇದೆ ನಂನ್ ಪ್ರಾಬ್ಲಮ್ ಇಲ್ಲ ಬರೋಥರ
ಪ್ರಾಬ್ಲಮ್ ಏನಿಲ್ವ ಅವರು
ಹ್ಮ್ ನೀ ಹಾ ನೀನ್್ ಬಂದ್ ಮಾಡಿ ಹೆಂಗ ಗೊತ್ತಾ
ಹಾ
ಎಲ್ಲಾರು ಒಂದು ಜಾಗದಲ್ಲಿ
ಹ್ಮ
ಟ್ರೆಕ್ಕಿಂಗ್ ನೋಡಿದೀನಿ
ಹಾ
ಮೂ ಟ್ರೆಕ್ಕಿಂಗ್ ನೋಡಿದ್ದೀನಿ ಎರಡು ಟ್ರೆಕಿಂಗ್ ಓದ್ದತ್ರಾನ ಇದೆ
ಹಾ
ಅಂದ್ರೆ ಒಂದು ಒನ್ ಅಂಡ್ ಹಫ್ ಕಿೋೀಟರ್ಟ ಟ ಕಿೋಮೀಟರ್ ಟೆಕಿಂಗ್ ಇದೆ
ಹಾ
ಆ ಪ್ಲೇಸ್ ಗಳೆಲ್ಲ ಒಟ್ಟು ಮೂ ಜಾಗ ಕವರ್ ಮಾಡ್ಬೋದು
ಮೂರ್ ಸಾವ ನೀ ನೀ ಹೇರಿದ್ದಾವ ಒಬ್ರು
ಹಾ ಒಂದ್ ಫಿಫ್ಟಿ ಕಿಲೋಮೀಟರ್ಸ್ ಎಲ್ಲ ಇದೀಗ ಅಲ್ಲಿ ಗಾಡಿ ಬೈ ಮಾಡೋ್ರು ಎಂಟಿಗೆ
ಹಾ ಹಾ ಹಾ
ನಿಯರಲ್ಲೇ ಹೋಗೋದಷ್ಟೆ
ಹ ಅಲ್ಲಬ್ರು ರೆಂಟಿ ಏನಾದ್ರು ಗಾಡಿ ಏನಾದ್ರು ಬೈ ಮಾಡ್ತೀವಿ ಅಂದ್ರೆ ಎಲ್ಲಾರಾದೂ ಡಿ ಎಲ್ ಇರ್ಬೇಕು ಅಂತ ತ ಸಂಭೂಲ್ಸಸ್ ಕೇಳ್ತಾರೆ ಅವರು ಮತ್ತೆ ಹೆಂಗೆ ಬಿ ಎಲ್ಲಿದ್ರೆ ಒಂದ ಸಾಕ ಅವರು ನಿಮ್ಮ ಹತ್ರ ಇದೆಯಾ ಹಂಗ್ರ ನ ಫ್ರೆಡ್ಸ್ ಒಂದ್ ಇಬ್ಬಳೋರ ಹತ್ರ ಇದೆಯ ಆಗುತ್ತೆ ಒಬ್ರು ಹಂಗಾದ್ರೆ
ಐದು ಜನದ ಆರು ಜನ ಎರಡು ಮೂರ್ ಗಡಿ ತಂದ್ರ ಆಯ್ತು
ಹಾ ಅವರು ಆರಾಮಾಗಿ ಆಗುತ್ತೆ ಇಬ್ರು ಹಂಗ್ರ ನೀವ್ ಮಿಸ್ ಮಾಡ್ಬೇಡ ಇಬ್ರು ನಮ್ಮ ಫ್ರಂಡ್ಸ್ ಎಲ್ಲಾ ಒಪ್ಕೊಂಡಿದ್ದಾರೆ
ಹ್ಮ್ ಮತ್ತೊಬ್ರು ಹಿಂಗ ಕ್ರಿಕೆಟ್ ಕ್ರಿಕೆಟ್ ಎಲ್ಲಾ ಆಡ್ತರ ಏನ್ ಹಿಂಗೆ
ಹ ಎಲ್ಲಿ ಎಲ್ಲಿಬ್ರ ಎಲ್ಲಾ ಬಿಟ್ಟ ಇವಾಗಲ್ಲ ಊರಿಗೆ ಬಂದಾಗ ಊರಿಂದ ಹಸ್ಲು ಹೋದ್ಮಿ
ಹ್ಮ
ಹ್ಮ್ ಆಶಿಂದ್ರ ಡೈರೆಟು ನಿಮ್ಮಲ್ಲಿ ಮನೆ ಹೋಗಿದ್ದೀವಿಲ್ಲಿ ಪರವಾಗಿಲ್ಲ ಈ ಓದೋದು ಅಂದ್ಕೊಂಡ್ ಹೋಗ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ
ಮುಂಚೆನ ಯ್ದ್ರ ಆಡ್ತಿದರು ಬ್ರಮ್ಮಾ ಯದ್ರ ಜಾಸ್ತಿ
ಅದೇನಿಲ್ಲಾ ಬ್ರೊ ಇಂಟ್ರೆಸ್ಟ್ ಆತರ ಏನಿಲ್ಲ ಓತ ನ್ ಅಷ್ಟೊಂದಿಲ್ಲ ಇಲ್ಲಿ ಫ್ರೆಂಡ್ಸ್ಗೆಲ್ಲ ಊರಲ್ಲೆಲ್ಲಾ ಆಡವು
ಹ
ಇಲ್ಲೆಲ್ಲಾ ಹಾಸ್ಟೇಲ್ ಆಗಿರ್ತ್ವಲ್ಲಾ ಆ ಟೈಮ್ಲ್ ಹುಡುಗರಾಡ್ದ್ ಅಷ್ಟೆ ನಾವು ಇದನ್ನು ತಗೋತಿಲ್ಲ ಸೀರೆಸ ಎಲ್ಲ ಆಟ ಎನ್ನಲ್ಲ ನಾವು ಸ್ವಲ್ಪ ಐಟಾಗಲ್ಲ ಇದ್ದೀವಲ್ಲಾ
ಹಾ
ಹ ವಾಲಿಬಾಲ್ ಎಲ್ಲ ಮೊದ್ಲು ಆಡ್ತಿದಿವಿ ಈಗ ಎಲ್ಲ ಬಿಟ್ಟ ಹಾಕಿದಿವವಿ
ಹಾ ಹಾ ಅಂದ್ರೆ ಮುಂಚೆ ಎಲ್ಲ ವಾಲಿಬಾಲ್ ಕ್ರಿಕೆಟ್ ಪ್ಲೇಯರ್ಸ್ಸ ನೀವು
ಪೋನ್ ಏನಿಲ್ಲ ಬ್ರೋ ಅಷ್ಟಿಲ್ಲ ನಾವು ಆ ಮಲಾಗಲ್ಲ ಫ್ರೆಂಡ್ಸ್ ಜೊಲ್ಲ ಮಾಡತಿದವಿ ಅಷ್ಟೊಡ್ತಿಲಿಲ್ಲ
ಹಾ
ಹ್ಮ್ ನ ಹೇಳ್ಕೊಂಡಣಂಗಗೆನ್ ಅಷ್ಟ ನ ಮಾಡ್ತಿರ್ತಿಲ್ಲ ಚೆನ್ನಾಗ್ ನಾವು
ಹ
ಹ್ಮ್ ಪರ್ವಾಗಿಲ್ಲ ಅವರ
ಪರವಾಗಿಲ್ಲ
ಬ್ರೊ ಊರಗಲ್ಲ ಹೋದಾಗಲ್ಲ ಫೆಂಟಸ್ ಎಲ್ಲ ಆಡ್ತಿಲ್ಲ ಯತರ ಆತರ ಆಡಿದ್ವಿ ಪ್ರೊಫೆಷನಲ್ ಆಗ ಏನ್ ಆಡಿಲ್ಲ
ಪ್ರೊಫೆಷನಲ್ಲ್ ಏನು ಮಾಡಿಲ್ಲ ಬ್ರು
ಆತ್ರ ಇಲ್ಲಿಬ್ರು
ಹ್ಮ್
ಅಂದೆ ವಾಲಿಬಾಲ್ ಅಂದ್ರೆ ಬ್ರೀ ಫುಟ್ಬಾಲ್ ಈ ತರ ಎಲ್ಲಾ ಆಯ್ತು
ಹಾಹಾ
ಈ ನನ್ನತ್ರ ಈಗ ಬೆಳಟಿದೆೇ ಬರು ಕರಾಟೆ ಎಲ್ಲಾ ಈತರ ಎಲ್ಲಾ ಕಾಂಪಿಟೇಷನ್ ಎಲ್ಲ ಹೋಗಿದ್ದೆ ನಾನು
ಹಾ ಹಾ ಹಾ
ಹ್ಮ್ ಚಿಕ್ಕ ವಯಸ್ಸಲ್ಲ ಎಲ್ಲ ಹೋಗ್ತಾವ ಹ ಅಂದ್ರೆ ನಮ್ಗೆ ಈ ಮೇ ಅಂದ್ರೆ ಯಾವ್ತರ ಅಂದ್ರೆ ಬೆಳ್ಸ್ ಬರುತ್ತ ಇದರಲ್ಲಿ ಇದು ಇದಂದ್ರೆ ಗ್ರೀನ್ ಬೆಲ್ಟ್ ಆಗಿ ಗ್ರೀನ್ ಬೆಲ್ಟ್ ಏನ್ರ ಅದ್ರಲ್ಲಿ
ಹಾ ಹಾ ಹಾ
ಹಾ ನನಗೆ ಬ್ಲ್ಯಾಕ್ ಫೀಲ್ಡ್ ಇಂಟರ್ನ್ಯಷನಲ್ಗ ಇನ್ನು ಎರಡೇ ಸ್ಟೆಪ್ ಇರದ ನನಗೆ
ಹಾ ಹಾ ಹಾ
ಬ್ಲ್ಯಾಕ್ ಬೆಲ್ಟ್ ಅಂದೆ ಫುಲ್ ಕೈಯಸ್ ಬೆಲ್ಟ್
ಹ್ಮ ಹಾ
ಕಾಸ್ಟ್ಲಿ ಅಂದ್ರೆ ಯಾವತರ ಅಂದ್ರೆ ಫುಲ್ಲು ಅದ್ರಲ್ಲಿ ಇದ್ರಲ್ಲಿ ಕರಾಟೆಲಿ ಅಂದ್ರೆ ಫುಲ್ ಟಾಪ್ಲ್ ಬರುತ್ತೆ ಅದ್ರಲ್ಲಿ
ಹಾ
ಹ್ಮ್ ಹ್ಮ್ ಅದ್ ಬರಕಿನ್ ಎರಡೇ ಬಿದ್ದಬೇಕೇಕರ ನನಗೆ
ಹ ಹಾ ಅಲ್ಲ ಬ್ರರು ನಮ ಫ್ರೆಂಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಊರ್ ನೀಯರೇ ಇದೆ ಬರು ಒಂದು ಕರಾಟೆ ಇದು ಮಾಸ ಕ್ಲ ಅಲ್ಲಿ ಜಾಯನ್ ಆ ರು ಅವ್ರೇನಷ್ಟ ಇಂಟ್ರೆಸ್ಟ್ ಅವರು ಇಂಟ್ರೆಸ್ಟ್ ತೋರಿಸ್ತಿದಿದ್ದಾರೆ
ಅ ಅದ್ ಹೆಂಗತ್ತಾ ನಮ್ಗೆ ಅಂದ್ರೆ ಕಾಲೇಜ್ ದಿನ ಸ್ಕೂಲಲ್ಲಿ ಆದ್ರ ಕೋರ್ಸತ್ತದದು
ಹಾ ಹಾ ಹಾ
ಸರಿನಾ ಸಪ್ರೇಟ್ ಆಗಿ ಅಂದ್ರೆ ಹಾ ಟ್ಯೂಸ್ ಡ ಕ್ಲಾಸ್ ಇತ್ತು ಬರುತ ಮಧ್ಯಾಹ್ನ ಮೇಲೆಲ್ ಒನ್ ಅಂಡ್ ಹ ಆಫ್ ಅವರ್ ಇತ್ತು
ಹ ಬ್ರೋ
ಅವರು ಬೆಲ್ಟಗೆ ಎಲ್ಲ ಹೊಡೆದ ಹೇಳ್ಕೊಡೋರು
ಹಾ ಹಾ
ಅಂದ್ರೆ ಅವ್ರಿಗೆ ಟ್ಯಾಕಲ್ಸು ಎಲ್ಲ ಹೇಳ್ಕೊಡ್ರ ಬ್ರೋ
ಹ್ಮ
ಆಮೇಲೆ ನಾವು ಕರೆಾಟೆಾಗಿಲ್ಲ ಹೋಗಿ ಅಂದ್ರೆ ಯಾವ್ ಸೆವೆಂತ್ ಸಿಕ್ಸ್ತ್ ಅಲ್ಲಿ ಬ್ರೋ
ಹಾ ಸರಿ ಬ್ರೋ ಟೈಮ್ ಆಯ್ತು ನೋಡಣ ಹೋಗ್ತೀನಿ ಇಬ್ರು ನಾನು ಸ್ಟಡೀಸ್ ಮಾಡ್ಬೇಕು
ಸರಿ ಸರಿ ಆಯ್ತು ಬ್ರೋ
ಸರಿ ಬ್ರೋ ಮತ್ತೆ ಸಿಗಣ ಬ್ರೋ
ಹಾ ಹಾ
ಹಾ ಸರಿ ಬ್ರೋ